ಹ
ಬಂತ ಹೆಂಗಣ್ಣ ಹ ಕೆಳಸ್ತರ್ ನೋಡ್ರಿ
ಹ್ಮ್ ಅದೇ ನಿನ್ಗ್ ಹಚ್ಚಿ ಕಾಲ್ ಕಟ್ ಮಾಡ್ನೆಲ್ಲ ಕ್ವಶನ್ ಕೇಳ್ತ ಆನ್ಸರ್ ಮಾಡ್ದೆ
ಯಾವದಾರ ಹಂಗೆ ನನಗ ಹಂಗೆ ಕೇಳದ್ ಈಗ ಎರಡ್ ಸಲ ನಿನ್ನೇನು ಅವ್ರಗ್ ನಚ್ಚಿದ್ನಲ ದೊಡ್ ಆಂಟಿ ಅವಾಗನು ಕ್ವೆಶ್ಚನ್ ಕೇಳ್ತ್
ಹಾ ಅಂದ್ರೆ ಆನ್ ಮಾಡ್ಯದಲ್ಲ
ಮಾಡ್ಯಾರಾದ್ರೆ ಮುಂದಿಂದ ಏನ್ ಬ
ಮುಂದಿಲ್ದಂದ್ರೆ
ಹಓ ಅದೇನ ಬೇರೆದ ಏನ್ ಬರ್ತಾ ಇಲ್ಲ ಹೊತ್ತು
ಇವಾಗ ನೀ ಅಕೌಂಟ್ ನಂಬರ್ ಆ ಹಾಕಲ್ಲ ಬರ್ತವೆ
ಬರವಲ್ರೀ ಅದ್ ಅದ
ಹೌದಾ
ಹ್ಮ್ ಅದನ ರಿಫೆರೆನ್ಸ್ ಶಾಟ್ ಒ ಹಾಕ
ಹ್ಮ್ದ್
ಒಟ್ಟ ಭರ್ತ್ತನ್ ಇಲ್ಲದು
ಹ್ಮ್ ಹ್ಮ್ ಇಲ್ಲ ಪಾವತಿಗಳ ಸೇರ್ತಲ್ಲ ಅಮೌಂಟ್ ಹಾಕ್ಬೇಕತ್ ಅಕೌಂಟ್ ನಂಬರ್ ಅಲ್ಲಾ ಅಕೌಂಟ್ ನಂಬರು ಮತ್ತೆ ಯು ಪಿ ಐ ಅಂತ ಐತೆ
ಹೌದೌದ್ ನೋಡಿನಿ ಅಯ್ಯ ಅದೇ ಹಾಕ್ಬೇಕು ಬರ್ಲಿಲ್ಲ ಸುಮ್ನೆ ಆಗುತ್ತತಿ ನಾಳೆ ಬರ್ತದೆ ನೋಡಮ್ ತಡೆ ಅಂತಳ ಕ
ಹೌದಾ ಮತ್ತ್ ಕಾಲೆಲ್ಲ ಸ್ಟಾರ್ಟ್ಲ್ಲ
ಹೌದು ನಾನು ಬೆಳಗ್ಗೆ ಅಕ್ಕಿ ಅಕ್ಕಿಗೆ ಬಿತಕ್ ಬರ್ಲಿಲ ಅಂತ್ ನೋಡು ಶ್ಯಣ್ಯಕ್ ಹೆಂಗ್ ಮಾಡಿ ಗೊತ್ತಿಲ್ಲೊ ಇಲ್ಲೋ?
ಹ್ಮ್, ಹಾಗೆ ನ ಯಗದಿಲ್ಲ ಹಗತ್ತರ ಏನು ಈ ಮತ್ ನೀವು, ಮತ್ ನಾವು ಹಚ್ಚಿದೇ ನೀ ತ್ತೀದರಲ್ಲ
ಹ್ಮ ಆ ಅದು ಜಲ್ದಿ ಫೋರ್ಸ್ಲೇ ಮಾಡ್ಬೇಕು. ಪ್ಯಾಕಿಂಗ್ ಮಾಡರ್ತಾ ಬಂದಿಲ್ಲ ಅಂದ ಬಿಟ್ಬಿಟ್ಟಾ?
ಹಾ
ಮ್ಯಾಲೆ ಮೇಲೆ ಒತ್ಬೇಕಿದ್ದ
ಹ್ಮ್ ಹ್ಮ್ ಹ
ನಾನ್ ಅದಕ್ಕೆ ಸುಮ್ ಕೂತಿದ್ನಲ್ಲಾ ನೋಡಮಂತ ಹೇಳಿ ಆನ್ ಮಾಡ್ಯಾರ ಇಲ್ಲ ಚಲೋವಾಗಿದರೆ ಅಂತ್, ಸುಮ್ ಹೇಳ್ಲಾರ್ದೇನೆ ಕಾಲ್ ಮಾಡ್ದೆ ನಿಮಗ.
ಅದು ಬಂತು, ಆದ್ರೆ ನಾನ್ ಸರಿಗ್ ನೋಡ್ಲಿಲ್ಲ.
ಹ ಇಲ್ಲ, ರಿಂಗ್ ಆ ರಿಂಗಿಂಗ್ ಅಂತ ತೋರಸ್ತಿತಲ್ಲ ಅದು ಹ ನೋಡಂ ತಡಿ ಹಾ ಆನ್ಲೈನ್ ಅಗ್ ಅದಾಳಲ್ಲ ಕೇಳಾರ ಆಯತಾ ಮಾಡ್ದ
ಹ್ಮ್. ಇದು ಅಲ್ ಮ್ಯಾಗ ತೋರಿಸ್ತು, ಅಷ್ಟು ನೆನಪ ಪೇಪರ್ ಓದನ ಲೇ ಅದು ಇಲ್ಲ, ಅದು ಏನೋ ನೋಡಕತ್ತಿದ್ದೆ ಡೆ ಜಾಸ್ತಿ ಇತ್ತು.
ಹ್ಮ್. ಮತ್ ಇದು ಮರತ್ಯಾರು ಮಗು ಕುಂತಂಗ್ ಆಗ್ ಬಿಡ್ತದ
ಹ್ಮ್ ಎಷ್ಟ್, ಎಷ್ಟ್ ಆಗ್ತವ ಹೇಳ್ರಿ, ಈಗ ನಿಮ್ಮವು?
ನಾನು ಇನ್ನು ಒಂದೇ ಐತ್ರಿ. ಇದು ಎರಡನೇದ್ ಇದ್ ಮುಗೀತು, ಆಗಲೇ ಒಂದ್ ಕ್ವಶನ್ ಕೇಳತು
ಹ್ಮ್
ಇದು ಒಂದು ಆಯ್ತಂದ್ರ ಇನ್ನ ಒಂದ್ ಉಳಿತದ್ದ.
ಹ್ಮ್
ನಿಮ್ದ್ ಇನ್ನು ಎಷ್ಟದ?
ಮೂವತ್ತಾಗ್ಯ ಅವ್ರಿ ಅದೇ ನಿಮರ ಆ
ಫುಲ್ ಕಂಪ್ಲೀಟ್ ಆಯ್ತಾ ಏನ್ರೀ
ಈ ಕಂಪ್ಲೀಟ್ ಆಯ್ತು ಮುಂದಕ್ಕೆ ಏನ್ ತೋರ್ಸೋ ಹೊಲ್ದದು
ಅಂದ್ರ ತರ್ಟಿ ಬೈ ತರ್ಟಿ ಅಂತ ತರ್ಸಿದಾನ
ಹ್ಮ್ ಸರ್ಟಿ ಬೈ ಅದೇ ಆಟ್ಸ್ ಇದೆ ನಿಮ ಫೋನ್ ಬಂತಲ್ಲ ಈಗ ಇರ್ತೀನಿ ಈಗ ಮ ಮೇಲೆ ಹಾಕ್ತೀನಿ ನಗೆ ಟ್ ಶತಾತ
ಹಾ
ಹ್ಮ್
ಮತ್ತ ಇನ್ನೂ ಆಗಿರ್ಲಿಲ್ಲ ಅಂದ್ರೆ ನನ್ಗೆ ಒಳ ರಿಪೀಟ್ ಮಾಡ್ರಿ ನಾನು ಇನ್ನೊ ಒಂದ್ಸರ್ತಿ ಮಾಡಿಬಿಡ್ ಮುಗತದ ಇಬ್ರದ್ದು
ಹ್ಮ್ ಹೌದೌದು ಹ್ಮ್
ಅದು ನಂದ ಅವಾಗ ಬಂದಿತ್ತಲ್ಲ ಕಂಪ್ಲೀಟೆಡ್ ದಿಸ್ ಟಾಸ್ಕ್ ಅಂತ ಆತರ ಬರ್ಬೇಕು ಏ ನಿಮ್ದು ನಿಮ್ದು ಬಂದಿರ್ಬೇಕಕ್ ನಾ ಆಗಳೇ ಮಾಡತಿದ್ನಲ್ಲ ಆತರ ಬಂತದ ಹಾ ಕಂಪೇಟ್ ಸ್ಕಂತ ಬಂದಿತೇನೆ ಸ್ಕ್ರೀನ್ ಚಾಟ್ ಹೊೋಡ್ ಕೊಳ್ಳ ನಾ
ಹೌ ನೋಡ್ರಿ ಅಂದ್ರ ಆಗಿತ್ತಂತ
ಹ್ಮ್ ಅಂದ್ರೆ ನಂದಿ ಇನ್ನೊಂದು ಉಳಿತ್ತು ನಾನೇ ಮಾಡಿಬಿಡತ್ನಿ ಮುಗಿತಾವ ಆ ಕಡೆ
ಹ್ಮ್ ಮಾಡ್ಬಿಡ್ರ ಎಷ್ಟ ಆಗ್ತವ್ರಿ
ಒಂದು ಇಪ್ಪತ್ತೈದ ಕೇಳದ್ರಿ
ಹ್ಮ್ ನಂದು ನಿನ್ನೆ ಮೊನ್ನೆ
ಇವಾಗ ಇಪ್ಪತ್ತ ಆಗ್ಯವ್ರಿ ಆಮೇಲೆ ಇಪ್ಪತ್ತೈದ್ನೇದ್ದು ಇನ್ನ ಮೂರ್ ಕಾಲ್ ಇದ್ವು ಈಗ ಆಗಳೇ ಒಂದ್ ಮಾಡಿದ್ನ ಆ ಕ್ವಶನ್ ಕೇಳ್ತು
ಹ್ಮ್
ಇವಾಗ ಇನ್ನೊಂದ್ ಮಾಡಿದ್ನಲ್ಲ ಈ ಕ್ವಶನ್ ಕೇಳಿ ಇನ್ನೊಂದು ಆಯ್ತಂದ್ರೆ ಆಗತ್ ಇಪ್ಪತ್ತೈದಕ್ ಇಪ್ಪತ್ತೈದು
ನಂದು ಹೆಂಗಯತ್ರಿ ನೀನ್ನ ದೊಡಾಂತಿ ಮಾಡಿದ್ದೆ ಮಾಡಿನಿ ಅವ್ರ ರಸವ್ ಮಾ ಎಸಕ್ ಬರ್ತಿಲ್ಲ ನಿ ಅಂತ ಬಂತಂತು ಒಂದು ಅದ್ರ್ದ ಆನ್ಸರ್ ಇವತ್ತು ಬಂದ
ಹ
ಅದ್ರ ನಂಬರ್ ಇವಾಗ ಹಾಕೀನಿ ಅದ ನಂತರ ಇವ್ರಿ ಕೂಡ ಮತ್ತ ದೆ ಇವ್ರಿಗೆ ನೋಡ ಬರ್ತೈತಿ ಅನಂತಂದು ರ ಇ ಅಕಿಂದುನು ಹೋಯ್ತು ಎತ್ ಎತ್ತಕ್ ಡ್ರೈಮರ್ ಅಂತ ಎತ್ತಕ್ ಬರ್ಲಿಲ್ಲ ಅಂತಂದ ಫೋನ್ ಹಚ್ಚಿಲ್ಲ ಅದ್ಕಿನೇ ನಾ ಅಕಿಗಿ ಅಚ್ಚಿಲ್ಲ
ಮಾಡಿದ್ರ ನಿಮಗ್ ಕ್ವಶನ್ ಕೇಳ್ತಿತ್ತದ
ನಾನೇ ಕಟ್ ಮಾಡಿದ್ದೇನೆ ರೀ
ಹಾ ನೀವೇ ಕಟ್ ಮಾಡಿದ್ರ ಕ್ವಶನ್ ಬಾಳ ಕೇಳಿಲ್ಲ
ಕೇಳ್ತ್ರಿ ಕೋಶನ್ ಕೆಲಕ ಮುಗಿತ್ರಿ ಮೂವತ್ ಇನ್ನೊಂದ್ ಸಲ ಅಸ್ತ್ ಏನ ಚಂದ್ರ ಬರ್ಲಿಲ್ಲ ಅಚ್ಚಕೊದೆ ಬರ್ಲಿಲ್ಲ ಮುಗ್ದದಾದ ಅಕ್ಕ ಕಂಪ್ಲೀಟೆಡ್ ಆಗೆದ ಲೇ
ಹೌದು
ಹೌದೇಏನಂತ ಅಂದ್ಲುಗ್ ಅಕಿ
ಹ್ಮ್ ಹ್ಮ್
ಹ್ಮ್
ನಂದ ಇನ್ನೊಂದು ಉಳ್ದದ ಫ್ರೀ ಇದ್ರಿ ಯಾವುದೊಂದು ಮಾಡಿ ಬಿಡ್ತೀನಿ
ಮಾಡ್ಬಿಡ್ರಿ ಮುಗಿಸಿಬಿಡ್ರಿ ಆ ಕಡಿ
ಹ್ಮ ಹ್ಮ್ ಮತ್ ನಾಳೆ ಸ್ಕೂಲಗ್ ಹೊಂಟಿವ ಎಂಟೂವರಿಗ ಹೊಂಟವ ಅಂದ್ರೆ ಬಾಳ್ ಪಜಿತ್ ಪುಳ್ತದ್ ನಮ್ದು
ಎಂಟು ವರಿಗಿ ಹೊಂಟ್ರಿ ಏನ್ ನಾಳೆ
ಹ್ಮ್ ನೋಡ್ಬೇಕು ನಾಳೆ ಒಂದಿನ ಹೋಗ್ತತಿವಿ ಹುಡು ಹೋದ್ನ ಸಿಕ್ಕಾಪಟ್ಟೆ ಬಂದವು
ನಾ ನಾಳೆ ಹತ್ತು ಒಂಬತ್ತು ನಾ ಹತ್ತು ಗಂಟೆಗ ಹಂಗ ಹೋಗ್ಬೇಕ್ ಕಚ್
ಹ್ಮ್ ಅದೇ ನಾಳೆ ಒಂದಿನ ಹತ್ತಕ್ಕೆ ಹೋಗ್ತಿವಿ ಸರ್ ಏನ ಅಂದಿಲ್ಲ ಎಂಟೊರಿಗೆ ಬರ್ರಿ ಅಂತ ಹಂಗ್ ಹುಡಗುರ್ ನೋಡ್ಕೊಂಡ ನಾಳೆ ಹೋದ್ ಅಂದ್ರ ಅವ್ರ ಎಂ ಎಂಟವರೆಗ ಬರ್ರಿ ಅಂದ್ರ ಕಂಟಿನ್ಯೂ ಎಂಟುವರೀಗ ಹೋಗ್ಬೇಕ ಮತ್ತ
ಹ್ಮ್ ಬಸ್
ನಾವು ಅದಕ್ಕೆ ಸುಮ ಕುಂತೀವಿ ಅವ್ರ ಹೇಳಾರ್ದನ್ ನಾವೇ ಏನ್ ಎಂಟುವರಿಗ್ ಹೋದ್ರೆ ಮತ್ತ ಸಡ್ಲಾ ಸಿಕ್ಕಂಗ ಆಗತ್ತ ಅವ್ರಿಗೆ
ಹ್ಮ್
ಏ ಅಂತೀವಿ ಸುಮ್ ಬಿಟ್ಟಿವಿ ಅವ್ರಾಗೆ ಹೇಳೋವರೆಗೂ ಹೋಗರಲ್ ನಾವು
ಬಗ್ಗೋರಲ್ಲ
ಹ ಹ
ನಾನುನು ಅವರು ಹೇಳತಾನ್ ಬಗ್ಗಕಿ ಅಲ್ಲ ನಾಳಿಗಿ ಹತ್ತು ಗಂಟೆಗಿ ಹೋಗ್ತೀನಿ ಒಂಬತ್ತೈವತ್ತಕ್ಕ ಹಂಗ ಮನೆ ಬಿಟ್ರ ತಾನ ಅಷ್ಟಿಗೆ ಅಲ್ ಮುಟ್ಟುತ್ತೀನಿ
ಇಲ್ಲ ಅದು ಎಂಟವರಿಗೆ ಹೋಗ ಹೋಗಬೋದು ಅಂದ್ರೆ ಅಲ್ಲಿ ಮೊದ್ಲ ಅಷ್ಟಲ್ಲಿ ಇತ್ತು ಅಷ್ಟಟಲ್ಲಿತು ಎಧಿನ ಟೋರಿಗೆ ಎಲ್ಲಾ ರೆಡಿ ಮಾಡ್ಕೊಂಡ್ ಹೋಗಕಕ್ಕೆ ಟೈಮ್ ಆಗತ್ತೆ ಊಟ ಮಾಡಕ್ ಟೈಮ್ ಸಿಗಲ್ಲ ನಮ್ಗ
ಹ್ಮ್
ಅಲ್ಲ ಅಸ್ಟಲ್ ಇದ್ದು ಆಸ್ಲ್ ಊಟ ಮಾಡ್ತಿದ್ವಿ ಇವ ಎಂಟವರೆಗೆ ಹೋಗಿ ಒಂದೂವರಿ ತನ ಗುಣ ದೃಾಡ ಕತ್ತುು ಒೆ ಅಜಕ ಅದಕ್ಕೆ ಅವ್ರು ಹೇಳೋವರೆಗೂ ನಾವವು ಹೋಗಂಗಿಲ್ಲ ನಿನ್ನೆ ಹೋಗಿ ನಿನ್ನೆ ಹೋಗಿ ಸರಿ ಏನು ಹೇಳಲ್ಗರ ಅಲ್ರರಿ ಬುಕ್ಸ್ ಎಾರ ತಂದಿರ ಇಲ್ಲ ಅಂತ ಕೇಳಕ್ ಹೋಗಿ ಇಲ್ರಿ ನಾವೇ ಬರ್ಬಕ್ಂದ ಮಾಡಿದ ನಿಮ್ ಕ್ಲಾಸಿಗೆ ಸವತ ಅಂತ ನಾವವು ಕೇಳಿದ್ಮೇಲ್ ಹೇಳ್ತಾರ ಅವರು ಬರ್ತಿದೀವ್ರಿ ಅಂತ
ಹ್ಮ್
ಅದಕ್ಕೆ ಸುಮ್ಮ ಅವ್ರಾಗ ಹೇಳತಡ ಅಂತ ನಾವು ಸುಮ್ಕೂತೇವಿ
ಅಷ್ಟೇ ಬಿಡದ ಕಡೆ ಅವರು ಬಾಯ್ಸ್ ಅಷ್ಟೇ ಓಡ್ತಾರ
ಹಾ
ನೀ ಇಬರ ನ್ ಟೀಚರ್ಸ್
ಹಾ ನಾ ಇಬ್ರೇ
ಹೌದ ಹೌದು
ಹ್ಮ್
ಒಂದ್ರಂದ ಒಂದ್ರಂದ ಟೆಂತ್ವರೆಗ ಐತ್ರಿ
ಇಲ್ಲ ಎಲ್ ಕೆ ಜಿ ಯು ಕೆ ಜಿ ಇಲ್ಲಿಂತ ಹೇಳುದುದು ಟತ್ ತನಾನ ಐತೆ
ಅಂದ್ರೆ ಟೀಚರ್ಸ್ ಎಲ್ಲಾ ಎಷ್ಟು ಜನ ಇದೆ
ನಾವು ಅವರು ಪ್ರ ಪ್ರಮಗಿರಿ ಅಂದ್ರೆ ಎಲ್ ಕೆ ಜಿ ಯು ಕೆ ಜಿ ತ್ರೀ ತನ ನಾವು ಇಬ್ಬರು ಅದವಿ ನೆಕ್ಸ್ಟ್ ಫೋರ್ತ್ ಫಿಫತ್ ಕೊಬ್ಬ್ರ ಸರ್ ಅದಾರ
ಹ್ಮ್
ಆ ಮತ್ತ ಇನ್ನೂ ನಾಲ್ಕು ಮಂದಿ ಸರ್ ಕನ್ನಡ ಮತ್ತ ಇಷ್ಟ್ಟ್ರಿ ಅದು ಸಮಾಜಶಾಸ್ತ್ರಕ್ಕೆ ಇಂಗ್ಲೀಷ್ಗೆ ಹಿಂದಿಗ
ಹ್ಮ್
ಮತ್ ನಾಲ್ಕ್ ಜನ ಸೇರ್ಸದಾರ
ಹೌದನ್ರಿ
ಹ್ಮ್ ಅಂದ್ರೆ ಸರ್ಸೇ ಬಹಳ ಜನ ಅದಾರ ನಾವಿಬ್ರೇ ಟೀಚರ್ಸ್ ಅಷ್ಟೆ
ಹ್ಮ್ ಇವ ಒಂದ ಎಏಳ ಕೆೇ ಜಿಂತ ಅಮ್ಮ ಎಲ್ಲ ಇಡದಸ ಹ್ಮ್ ಮಕ್ಕಳ ಕಮ್ಮಿ ಅರೆನಾ
ಹ್ಮ್ ಇನ್ನು ಕಮ್ಮಿ ಆದ್ರೆ ಸ್ಟಾರ್ಟಿಂಗ್ ಇಷ್ಟ್ ಬಂದಾವಲ್ರಿ ಕನ್ನಡ ಸ್ಕೂಲ್ಗೆ ಹೋಗ್ಬಿಟ್ಟವ ನಿನ್ ಯಾಕಂದ್ರ ಮಲ್ಲಿ ಬುಕ್ಸ್ ಕೊಡ್ತಾರಂತ
ಹ್ಮ್
ಅದ ಕದ ಕನ್ನಡ ಸ್ಕೂಲ್ ಹೋಗ್ಯ ಇವಾಗ ಏನಾರ ಬುಕ್ಸ್ ತಗೊಂಡ್ ಇಲ್ಲಿ ಬಂದು ಅಂದ್ರ ಜಾಸ್ತಿ ಆತವ ಈ ವರ್ಷ ಮಾತ್ರ
ಹ ಹ್ಮ್
ಅದ ಡಿವೈಡ್ ಮಾಡ್ತಾರೆ ರಾವ್ಂದ್ರ ಅವ್ರ ಕ್ಲಾಸಿಗೆ ಎಷ್ಟುಡುಗರು ಇತ ವಸಿಸಕಲ್ಲ ಡುಬೋರು
ಹೌದ್ರೀ ಡಿ ಏನ್ ಮಾಡ್ತಾರೆ ಹೇಳಿ
ಹಾ ಓದ್ಸತಿ ಹಂಗಿದ್ದಿಲ್ಲ ಆ ಒಟ್ಟ ಹುಷಾರ್ಲ್ಲಾರ್ದು ದು ಅವ ಕೆಲ ಸಣ ಸಣ್ಣ ಹುಡುಗರ್ರಿಗೆಲ್ಲ ಎಲ್ ಕೆ ಜಿ ಯು ಕೆ ಜಿ ಹಾಕ್ ಬಿಟ್ಟಿದ್ವಿ
ಹ್ಮ್
ಮೀಡಿಯ ಮ ಇದ್ದೋರು ಸ್ವಲ್ಪ ಹುಷಾರ ಇದರು ತೀರಾ ಹುಷಾರಿದ್ದರು ಒನ್ ಟೂ ತ್ರೀ ಅಂತ ನಾವೇ ಮಾಡ್ಕೊಂಡಿದ್ವಿ
ಹೌದೌದು
ಹ ಸುಮ್ ಬರೇ ಹೋದ ವರ್ಷ ಬರೀ ಬೇಸಿಕ್ ಕೇಳದೇ ಆಗೇತ್ ನಮ್ಮದು ಅದಕ್ಕೆ ಪೇರೆಂಟ್ಸ್ ಇದ್ರ ಹ ಪೇರೆಂಟ್ಸ್ ಇದ್ರೆ ಮೂರನೇ ಕ್ಲಾಸ್ ಹುಡ್ಗಿಯರಿಗೆ ಮತ್ತೆ ಹುಡ್ಗರಿಗೆ ಹುಷಾರ ಇರ್ತವಲ್ಲ ಬುಕ್ ಬುಕ್ಸ್ ಇಲ್ಲಲ್ರರಿ ನೀವು ಬರ ಇದನ್ನೇ ಮಾ ಹೇಳ್ತಿರಲ್ಲ ಅಂತಂದ್ರೆ ನಮ್ದೇನ್ ರಿ ಹೆಡ್ ಮಾಸ್ಟರ್ ಹೇಳ್ಬೇಕು ನೀವು ಅಲ್ಲಿ ಕಂಪ್ಲೇಂಟ್ ಮಾಡಿದ್ರೆ ನಮ್ಗೆ ಅವ್ರು ಕೊಡ್ತಾರ ಬುಕ್ಸ್ ಅವ್ರ ಹೆಂಗ ಇದ್ರ ನಾವ್ ಹಂಗಗೆ ಕೇಳ್ತೀವಲ್ಲ ಅ ತನ್ವೇ ಮತ್ತ ಅದಕ್ಕೆ ಮುಂದ ಈ ತರ ಕಾ ಅದರಾಗ ಇಸಾತಿ ಬಂದ್ ಹುಡುಗ ಅವ್ರಲ್ಲ ಹುಷಾರ ಅದಾವ ಬಾಳ
ಹ್ಮ್ ಹ್ಮ್
ಅದಕ್ಕೆ ಬೇಸಿಕ್ ಏನು ಹೇಳಂಗಲ್ರಿ ಅಲ್ಲ ಬೇಸಿಕ್ ಹುಡ್ಗರ್ರಿಗೆ ಬರ್ತಾವ ಬುಕ್ಸ್ ನೀವು ತರಿಸಸ್ಬೇಕಕ್ ನೋಡ್ರಿ ಅಂತಂದ್ವಿ
ಹ್ಮ್
ಅದಕ್ಕೆ ನಾವೇ ಬರಕ್ ಅಂತ ಮಾಡಿದ್ದೀವ್ರಿ ಹೇಳಕ್ ಹಂಗ ಹಿಂಗ ಅಂತಂದ್ರು ಸರ್ ನಾವ ಹಾಗೆ ಕೇಳಕ್ ಬಂದಾಗ ಹೇಳ್ತೀರಿ ನೀವು ಏನೋ ಅಡ್ವಾನ್ಸ್ ಏನ ಹೇಳಂಗಗೆ ಇಲ್ಲಲ್ಲಿ ಅಂತಂದ್ವಿ
ಹ್ಮ್
ಗಪ್ಪ ಅ ಆದ್ರ
ಬೇಸಿಕ್ ಬಿದ್ರ ಆಯ್ತ್ರಿ
ಹ್ಮ್ ಅಂದ್ರೆ ಈಗ ಬೇಸಿಕ್ ಎಲ್ಲ ಕಲ್ತ್ ಬಿಟ್ಟಿರ್ತವಲ್ಲ ಮುಂದೇಏನು ಹೇಳೋದು ಅವ್ರಿಗೆ ಬುಕ್ಸ್ ಇ ಬೇಕಿಲ್ ಮೇನ್
ಹ್ಮ
ಈಗ ಬರೇ ಅವ್ರಿಗೆಗೆ ಹೇಳಿದಿದ್ದೆ ಹೇಳ್ಕೋದ ಬರೇ ಎ ಬಿ ಸಿ ಹೇಳ ಕತ್ರ ಹೊ ಬರ್ತಿರ್ತ ಅವ್ರಿಗೆ
ಟೈಮ್ ಆಯ್ತು ನೋಡನಿ ಮತ್ತೆ ಕ್ವನ್ ಅಟೆಂಡ್ ಮಾಡ ಹಾ